ಹ್ಮ್ ಹಾಗ
ಹಲೋಣ
ಹ
ಹಲೋ ವಿಜಿ ಇದಾನ
ಇಲ್ಲ ಬಿಸಿ ಇದ್ದಾರೆ ಣ
ಏನಣ್ಣ
ಪಷಂಟ್ ಯಾರಲ್ಲಣ ಪೇಶಂಟ್ ಏನಿಲ್ಲ ಹೋದ್ರ ಮೇಡಮು ಆ ಲೆಕ್ಕಕ್ ಕೊಟ್ಟಿವವಿ
ನಣ ಎಷ್ಟ ಡೈಲಿ ಎಷ್ಟು ಕಲೆಕ್ಷನ್ ಆಗ್ಬೋದಣ್ಣ ನಿಮ್ ಹ
ಅ ಡೈಲಿ ಹೆಂಗ್ ಪೇಷಂಟ್ ಬರ್ತಾವ ಹಂಗಣ್ಣ ನಮ್ ಮೇಡಮು ಹೆಂಗಂದ್ರ ಅದ್ರಕ್ಕ ಸಜ್ಜನಾರ ಅದ್ರ ಗೈನಕೊಲಜಿಸ್ಟ್ ಹರ ಅಂಗ ಅಂದ್ರೆ ಒಂದ್ ಪೇಷಂಟ್ ಬಂದಂಗಣ ಒಂದ್ ಪೇಷಂಟ್ ಬಂತು ಸೀರಿಯಸ ಪೇಷಂಟ್ ಅಂದ್ರ ಒಂದ ಅರವತ್ ಸಾವಿರ ರೂಪಾಯಿಂದ ಎಪ್ಪತ್ ಸಾವಿರ ರೂಪಾಯಿ ತಕ್ ಆಗ್ತದೆ
ಅರವತ್ತು ಇಂದ ಎಪ್ಪತ್ ಸಾವಿರ ಅಣ್ಣ
ಅರವತ್ತರಿಂದ ಎಪ್ಪತ್ತ ಆಗ್ತಾನ ಬಡವರು ಬರ್ಬೋಡ್ ನಮ್ಮ ಹೊಟ್ಲಿ
ಒಂದೇ ದಿನಕ ಅಣ್ಣ ಅಲ್ಲಣ ಅಷ್ಟು ಗಳಿಸಿ ಅಷ್ಟು ಗಳಿಸಿ ನಿಮ್ಡ ಮೇಡ್ತಾರಣ್ಣ
ಗಡ ಮಲ್ಲಿ ಇಡ್ತಾದ ಗೊತ್ತಿಲ್ಲ ಅಣ್ಣ ಹೂ ಬಟ್ ರೊಕ್ಕ ಮಾತ್ರ ಸಕತ್
ಮಲ್ಲ ಇತ್ರ ಗೊತ್ತಿಲ್ಲ ಅಂದ್ರೆ ಹ್ಯಾಂಗ ಅಣ್ಣ ಮತ್ತೆ
ನಮ್ಗ ಏನ್ ಹೇಳ್ತಾರ ಏನ್ ಅಣ್ಣ ನಾವು ಸ್ಟಾಫ್ಗಳು ನಾವವು ಕೆಲ್ಸ ಮಾಡಕ್ ಬಂದಿರ್ತಿವಿ ಕೆಲ್ಸ ಮಾಡ್ಬೇಕು ಹೋಗ್ಬೇಕು
ಸ್ಟಾಫ್ ಗೋಳ ಏನ್ ಅಣ್ಣ
ಸ್ಟಾಫ್ಗಳು ಅಣ್ಣ ಸ್ಟಾಫ್ಗಳು ನಮ್ದ ಏನ್ ಇರ್ತದೆ ನಮ್ಗೇನ್ ನಮ್ ಕೆಲ್ಸ ಮಾಡ್ಬೇಕು ಸ್ಯಾಲರಿ ಕೇಳ್ಬೇಕು ಹೋಗ್ಬೇಕು ಅಷ್ಟ ಚೆನ್ನಾಗಿ ಅವ್ರದ್ದ ನೀ ಹಣ ದುಡ್ಡ ಡ ಈಸ್ಟ್ಯಾಕ ದೊಡಿತ್ರರಿ ಅಂತ ಕೇಳ ಅಕ್ಕನಲ್ಲ ಅದ ಕ
ಹೌದಣ
ಹ
ಏನು ಕುಡ್ಸ ಕುಡ್ಸ
ಇದ್ಯಾ ಡೋಸ್ ಕೊಡ್ತಾ ಇದ್ದಯಾ
ಹೂ ಅಣ್ಣ ಏನ್ ಮಾಡಂ ಹೇಳ ಅಣ್ಣ ಡೋಸ್ ಕೊಡಕಟ್ಟಿನಿ ಹ
ಬಂದ್ರಲ್ಲ ಅಣ್ಣ ಹನ್ನೆರಡು ಹೆಣ್ಣೆ ತಲಿ ಬಾಲ ಹಣ ಇದೀರಿ ಸಣಂದ್ರೆ ಸುಮ್ಮನೆಲ್ಲ ಹಣದು
ಹ ತಲಿಬೇನಣ ತಲಿಬೇನ ಅದ್ರಾಗ ಏನ್ ತಲ್ವೇನ ಇರ್ತೇವಣ
ಪೇಶಷೆಟ್ ಬಂತ ಅಂದ್ರೆ ಅದು ಹಯತಾ ಬಂತಾ ಇಲ್ಲಿ ಹೋಗ್ತ ಇಲ್ಲಿ ಬರ್ತ ಅಂತ ನೋಡ್ಬೇಕು ಅದ್ರ ಅದೆ ಎಲ್ಲ ಫೈಲ್ ಅದ್ರದ ಅ ಬರ್ದ ಇಡ್ಬೇಕು ಒಂದ ಲೆಕ್ಕ ತ ಕೈಲಿಂದ ಅಮೌಂಟ್ ನಾವ್ ಕೊಡ್ಬೇಕ ಅಣ್ಣ
ಕೈಲೆ ಅಮ್ಮೌಂಟ್ ನೀವು ಹಾಕಬೇಕು ಅಣ್ಣ
ಒಂದು ಹಾಣಾ ಹಂಗೆ ಅದ ಕಂಬಿದ್ರ ಅಂತ ಮಾತಾ ಕಮ್ಮಿ ಬಿದ್ರೆ ಮಾತ್ರ ಹಾಕ್ಬೇಕು
ಅಲ್ಲ ದಿನಕ್ಕೆ ಎಂಬ ಎಂಬತ್ತು ಸಾವಿರ ರೂಪಾಯಿ ಆದ್ರ ಕೈಲಿ ನೂರ ಏನೂರು ಹೋದ ನೀವ ಹಾಕ್ಬೇಕಣ
ಎಷ್ಟಣ್ಣ
ಡೈಲಿ ನೂರ ನೂರ ನೂರ ಏನೂ ರೂಪಿ ಹದೆ ನೀವ
ಹ ನಾವ ಹಗ್ಬೇಕಣ್ಣ ಯಾಕಂದ್ರೆ ಲೆಕ್ಕ ಕರೆಕ್ಟ್ ತಗಂದ್ರ ರಾಮಂತತ್ ಕೂಡ ಅವಶ್ಯಕತೆ ಇರಲ್ಲಲ್ಲ ಅಂದ್ರೆ ನಮ್ದ ದಿಲ್ಲಿೇ ಲಕ್ಷ ಇರ್ಬೇಕು ಕರೆಕ್ಟ್ ಆಗ ಕೆಲ್ಸ ಮಾಡ್ತಾರಲ್ಲ ಅಂತ ತೋರ್ಕೊಡ್ತವಿ
ಓ ಅೆ ನಡೆ ಫು ಟಿ ಬ ಇರುತ್ತೆತ್ತ ಕನ್ಸನ್ ಕೊಡಲ್ಲ ಅನ್ಸ ಹ ಅದಣ
ಚಂದ್ರೆ ಅವಾಗ ಹೋಗ್ತದೆ
ಹನ್್ರಿ ನಾ ಸೆಟ್ಟ ಹಂಗಿವಲ್ಲಾನ ಬಂದ್ರ
ನೀ ಸೆಟ್ಟಕಣ ಮಾಡ್ತಾವ ಹೇಳಡಿ ಚಟ್ ಆಗ್ತಿದ್ದ ಅಣ್ಣ ಆರಾಮ ನೀನೆ ಮಾಡಿ ಮಕ್ಕು ನಾನ ನಾನ್ ಓಡಾಡಿ ಮಾತ್ ನಾನೆ
ಹ್ಮ ನೀ ನೀ ಅದರಾಗ ಅ ಮತ್ತಿಗಿದಲ್ಲಣ್ಣ ಆಮೇಲೆ ಒಂದ್ ದಿನ ಓಡಾಡಿ ನಾಕಕ್ ದಿನ ಮುಕ್ಕ ಮು್ದೆ ಆಮೇಲ್
ಇಲ್ಲಲ್ಲಣ ಮಧ್ಯಾಹ್ನದ್ರ ಎಷ್ಟ ಇ ಮಾಡ್ತೇನ ಇದ ಮಾಡ್ತನ ಅಲ್ ಸಾಕಂಗ ಎಲ್ಲ ಆರಾಮಾಗಿರ್ತತ್ ನಾನ್
ಹ್ಮ್ ಹೌದಣ್ಣ
ಒತ್ತು ಆ ನಮ ಮೆಡಿಕಲ್ಣ ಹೋಗ್ತಾನ ಅಂತ ಮನಗ ಹೇಳೋ ಉಂಟ ನಣ್ಣ
ಮಡಿಕಲ್ಣ ಅಂದ್ರೆ ಯಾರಣ್ಣ
ಪ್ರವೀಣ್ ಅಂತದಾನ ಮೆಡಿಕಲ್ ಹೋಗ್ತೇಾನಂತೆ
ಹೌದಣ
ಹ್ಮ
ಯಾರಣ್ಣ ಅವಾಗ ಡುಮ್ಮ ಡುಮ್ಮಾ ಅಂತರ ಅವ್ನ ಏನಣ್ಣ
ಹಾ ಟೊಮಟೊ ಮಾಡ ಆ ನ ಕಾರ ಕಡೆ ಬರಲ ಲ್ಲ ಪೂರ ಮಾಡಾರ್ಕ ಬಿಟ್ಟೆನ ಕ
ಹ್ಮ
ಸರ್ ಕೆಡಡೆ ರಣ ಅದಿಕನು ಜಾಣ
ಯಾವ ಸರಿ ಕೇಳಿದ್ರನಾ
್ರಾನ್ಸ್ಪಲ್
ಪ್ರಾನ್ಸಿಪಲ್ರು ಕೇಳಿದ್ರನಾ
ಹಾ ಪ್ರಾನ್ಸಪಾಲ ಕಡೆ ನಣ್ಣ
ಟ್ರಾನ್ಸಪಾಲ್ ಗೊತ್ತದಲಣ
ಪ್ರನ್ಸಪಲ್ ಭ ಕೇಳಣ ಬಟ್ ನೀ ಹೇಳಿದಿ ಅಂದ್ರೆ ದಿನ ಏನ್ ಕಾಲೇಜಿ ಬಿಟ್ಟ ಕಾಲೇಜಿ ಬಿಟ್ಟಾನ ತರಡರ್ ಬಂದಾಗ ಸತ್ ಬಂದದವನಗ ಅಂದ್ರನ
ಹಂಗಂದ್ರಣ್ಣ
ಹೌ ಹ್ಮ ಏನ್ ಅವನ್ ಏನ್ ಮರ್ತೇ ಬಿಟ್ಟು ನೀ ಕಾಲೇಜ್ಲ್ಲಿ ಬಂದ್ರಣ್ಣ ಬಂದ್ ಇವತ್ತು ಮತ್ತ ಯಾರು ದಿನ ಒಬ್ಬ ಬಕಿಟ್ ಅದನದು
ಹೌದ ಹ
ವಿನೋಬವನ್ ಅದನಲ್ಲಾ ಮಲ್ಲ ಅಣ್ಣ ಸರ್ ಬಂದಿದ್ರು ಯಾರಾರು ಬಂದಿಲ್ಲ ಅಂತ ಎಲ್ಲ ಇನ್ಫಾರ್ಮೇಶನ್ ತಗೊಂಡ ಹೋಗಿ ಏನ್ ಚಂದರು ಬಂದಿಲ್ಲ ಅಂತ ಕೇಳಿದ್ರ ಅಣ್ಣ ಸರ್ ಎಕ್ಸಾಮ್ ಅಂದ ಏನ್ ಅವಏನ್ ತರ್ಡ್ ಇರ್ ಬಂದ್ಮ್ಯ ಕಾಲೇಜ ಮರ್ತಾನ ಅಂತ ಅಂದ್ರ
ಹಾ
ಸುಮನ ಅಣ್ಣ ನಾವು
ಸರ್ ಆಣ ನ್ ಪ್ರಿನ್ಸಿಪಲ್ ಆಯ ಸರ್ಣ
ಅದೇ ಪ್ರಾನ್ಸಿಪಲ್ನ ಏನ್ ಕಾಲೇಜ ಮರ್ತ ಬಿಿಟ್ಟು ನಾವ ಅಂತ ಅಂದ್ರೆ ಅಣಸುಮ್ಿ
ಅವರಂಗಗೆ ಅನ್ಂತಿರ್ತ್ರರ ಅವರ ಮಾತಿ ಕ ಸ ಸ ಸರ ಯಾವ
ಕರಾವಣ ಮದನ್ ಮೇಮ ಬೇ ಬ ಹೇಳ ಹೊಂಟ್ರ ಇವತ್ತು ಇ ಜನ ಐವತ್ತ ಜನ ಬಸೋದ್ರ ಅಷ್ಟೇ
ಏನ್ ಬರ್ಸೋದ್ರಣ
ನೋಡ್ಸ್ ಬರ್ಸರಣ್ಣ ಅಬ್ರೋಸಿಯ ಪ್ಲಾಸಂಟ
ಆಯ್ತಯ್ತು ಮ ರಮೇಶ್ನ್ ಊಟ ಮಾಡ್ತೇನೆ
ಕ್ ಊಟ ಮಾಡ್ಬೇಕಣ್ಣ ಮಾಡಿನ ಅಣ್ಣ ವಿನಾಯಕ ಹೋಗ ನೋಡ ಸ್ ಅನ್ನ ರೊಟ್ಟಿ ಇಸ್ಕೋಣ ನೀ ಊಟ ಮಾಡಕಕ್ಂತ ನಾ ಮಾಡಿ ಬಂದಿ ಅಂದರು ವಾಮಿಟ್ ಬರಕ್ ತ ಊಟಾ ಮಾಡಕ್ಕೆ ಹ್ಮ
ಹ್ಮ ರೆಡಿ ಮಾಡತೀಟ
ಇಲ್ಲ ಬ ಶ
ಹಲೋ ಏನಣ ಒಳ್ಳಕಾಯಿ ಬಿಟ್ಟಿದ್ದೆ ಬಾಳ ಅದ್ರ ಕಲಿ ಮಾರ ಕಲಿ ಜಗಣ ಈಗ ನನಗ್ ಮನ್ ನೋಡಿ ನನಗ್ ಬರಕತ್ತ
ಇರ್ಲ ಕಲ್ಲ ಅಂದ್ರ ಮಾಡ ಮನೆೆ ನಮ್ ಕ್ಲಾಸ್ ನಂಟ್ ತಾನಂಬೂರ್ ಹೇಳಕ್ು
ಹೌದಣ್ಣ ಏನಂದಣ
ನಿನ್ ಬೆಳಗ್ಗೆ ನೀಏಂದ ಏನ್ ಅಂದಿ ಅಣ್ಣ ನೀ ಕರಗಿದಿ ಅಂದಿ ಅವ ಕರಗಿದ್ರ ಭೀ ನೋಡಕ್ ಲಕ್ಷಣವವಾಗಿ ಕಾಣ್ತಾನ ಏನಂತ ಅಂತಾನ ಹುಡುಗಿಯದ ನೋಡಕ್ ಲಕ್ಷ್ಮವವಾಗಿ ಕಾಣ್ತಾನ ಅಂತ ಹೇಳಿತು ಥ್ಯಾಂಕ್ಸ್ ಅಂತ ಹೇಳಿದಣ
ಹೌದಣ
ಹೇಳ ಅಂತ ಅಂದ್ರೆ ಥ್ಯಾಂಕ್ಸ್ ಅಂತ ಹೇಳಿದ್ ಅಷ್ಟೇ
ಹಣ
ಸುಮ್ಮ್ನೆ ಟ್ಯಾಂಕ್ಸ್ ಅಂತ ಹೇಳೇಳಿದ ಹಣ ಹ್ಮ್ ಮನ್ಸ ಆಗಲ್ಲಣ್ಣ ಪಾಪ್ಪಾ ಹುಡುಗ ಹಂ ಅವ್ರ ಅವ್ರ ಅವ್ರ ಇಲ್ಲ ನಮ್ ಗ್ಲಾಸ್ಗ ಇಬ್ರು ಹುಡುಗರಾರ ಅವ್ರ ಮನ್ಸ್ಯ ಇಲ್ಲ ಆತರ
ಹಾ ಆಯ್ತಣ ಆಯ್ತತಣ ಮತ್ತಣ ಹೆಂಗ್ ನರ್ಸಿಂಗ್ ಏನ್ ಮಾಡ್ಬೇಕು ಅಂತಣ
ನರಸಿಂಗ್ ಉದಮಗ್ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗಲ್ಲ ಇದಣ್ಣ ನರ್ಸಿಂಗ್ ಉದುಮಗ್ ಫಸ್ಟ್ ಅಂತತ್ರ ಎಲ್ಲಾರೂ ಫಸ್ಟ್ ಡ್ಯೂಟಿ ಒಂಚ ಡ್ಯೂಟಿ ಮಾತ್ರ ಜಾಯ್ನ್ ಆಗ್ಬೇಕಕ್ಣಪ್ಪ ಅಷ್ಟೆ ಎಲ್ಲರ
ಇಏನ ನರಸಿಂ್ ಮೋಗ ಇಲಿ ಶ ಅಬ್ರಬೇಕ ಜ ಇ ಅಬ್ರೋಡ್ ಹೋಗಬು
ಇಲ್ಲ ಅಣ್ಣ ನಮ ಫ್ರಂಡ್ ಅದಾನ ಚಂದ್ರ ಅಂತ ಎಲ್ಲಿ ಎಲ್ಲಿ ಕರ್ಕೊಂಡ್ ಹೋಗ್ತಾನ ಅಲ್ಲಿಗೆ ಹೋಗ್ತರ ಅಣ್ಣ ನಾನ್ಗೇನ್ ಗೊತ್ತಾಗಲ್ಲ
ಹೌದಣ ಅವ ಅವಬ್ ಅವನ್ಗ ನ್ ಗೊತ್ತಿರುತ್ತಣ ಅವ ಒಂದ್ನ್ನೆರಡು ಸಾವಸರ ಎರರು ಮಕ್ಕಳಗ್ಯರ ಅಂತ ಹೇಳಿದ್ದಿಲ್ಲ ನಾ್ ಮಿನ
ಸಾವಸರ ಇದ್ರ ಭ ಎಂಡರು ಮಕ್ಳು ಇದ್ರ ಭ ಹೆಂಗಿರ್ಬೇಕು ಹಂಗ್ಯನ ಕೆಲಸ್ ನೋಡ್ಕನ್ ಬರ್ಬ ಕೆಪಾಸಿಟಿ ಅ್
ಹಂಗಣ
ಹ್ಮ್ ಎಲ್ಲಷ್ಟು ನೋಡ್ಕೊಂಡ ಬೋಗ ಅಷ್ಟ್ ಕೆಪಾಸಿಟಿ ಅದ ಎಲ್ಲಾರ ಜೊತೆಗ್ ಬಂದಿ ಅಂದ್ರ ನೋಡ್ ೊಂಡೋಗತಾನಂಬುದು ಆದ
ಹೌದ ಣ ಅಷ್ಟ್ ನಂಬಿಕೆ ಅಣ
ತ್ತ ಯಾರ ರೀ ಹ
ಮತ್ತೆ ಅದು ಬರಬರ ಯಾರ ಪಡಣ್ಣ ಅವನಿಂಗ್ ಯಾರ್ ಇಲ್ಲಣ್ಣ ಒಂದೆ ಒಂದೇ ಪಡದಡತ ಅನ್ನ್ತದ
ಬಡದತನ ನಮ್ ನೋಡಕ್ ಆಗಲ್ಲ ಇತನರ್
ಹಾ
ಕನ್ನಡ್ ಮಾಡ್ಕಬಿಡೋದ ಮತ್ತೆ ಏನ್ ಮಾಡ್ತ
ಹ್ಮ ಮತ್ತೆ ಹಣ ವಯಸ್ಸನಾಗ ಮಾಡ್ಬಂತ ಛಲ ಆದಾ ಅಣ್ಣ ಹುಡುಗ
ಚಲ ಬಾಳದಾಮ
ಜಲ್ದಿ ಜಲ್ದಿ ಸೆಟ್ಲ್ ಆಗಬೇಕನ್ನ ಒಂದತ್ತೆ
ಸರಿ ಹಾಗ ನಾ ಆಸಡೆ ಅರ್ತ ಆುನ ಮುಳತುನ ಸೆಟ್ಲ್ ಅಂದಂಗೆ
ಹ್ಹ್ ಏನಿಲ್ಲಣ್ಣ ಏನ ಬಾಳ ಮುಂದ ಈಗ ಈಗ ಸುಮ್ಮನಣ ಬ
ಬಿಗ್ನಿಂಗ್ ಸ್ಟೇಜ್ ಅಲ್ಲಣ ಬಿ ಇವಾಗ ಸದ್ ಒಂದು-
ಹ್ಮ
ಎ ಒನ್ ಪರ್ಸನ್ ಒನ್ ಪರ್ಸನ್ ಏನೇನ್ ಮಾಡ್ಬೇಕು ಮುಗದೀಧರರಣ ಮಧ್ಯ ಮುಗ್ದ ಹೋಗ್ಯಾದ ಹ ಮತ್ತೆ ಏನ ಒ ಒನ್ ಸಿಕ್ಸ್ ಮಂತ್ ಆದ್ರೆ ಈ ಕಡೆ ಕಾಲೇಜ್ ಮುಗಿತದ ಎರಡು ಕಾಲೇಜ್ ಮುಗಿತವ ಗಾಡಿ ಕಂತು ಭೀ ಮುಗಿತದ ಮಗು ಕೂಡ ಬರ್ತದ ಆಯ್ತಲ್ಲಣಾ ಮತ್ ಇನ್ನೇನ್ ನೋಡ್ಕೊಂಡ್ ಹೋಗೋದ್ ಅಷ್ಟೇ ಅಲ್ಲ ಈ ಏನೊಂದ ಕನ್ಸಂಟ್ರ ಏನ ಮನೆ ಕಟ್ಟ ದೊ ಕಾನ್ೆಂಟ್ರೆಸ್ಟ್ ಅ ಇವ್ರಿಗೊಂದ್ ಕೊಟ್ಟಬಿಟ್ಟೆ ಅಂದ್ ಮುಗಿತು ಅಣ್ಣ
ಹೌದಣ್ಣ ಹಾತಿಯಾ
ನಂದೇ ನೋಡೋಣ ನಡ್ ನೀರ ನಿಂತದ್
ನಡನರ ಅಂಗಣ ನಿನ್ ಮನ್ಸ ಮಾಡಿದ್ರೆ ಇವತ್ತು ಇವತ್ತ
ಹ ಇಷ್ಟ ಇಲ್ಲಣಾ ಮದುವವೆ ನನಗೆ ಸುಮ್ಮ್ನೆ
ಹ್ ಹಂಗಂದ್ರೆ ಹೆಂಗಣ ಮುಮ್ದೆ ಯಾವಾಗಾದ್ರೂ ಇವಗ ಅಂತಲ್ಲ ಅಂದ್ರೆ ಯಾವಾಗಾದ್ರೂ ಮಡ್ಕರಬೇಕಲ್ಲ
ಮಾರ್ಕೋಬೇಕು ಈ ಕಾಲೇಜ್ ಲೈಫ್ ದಾಟಿದ ಮ್ಯಾಗ ಸೊಪ್ಪು ಏನಾರ ಒಂದ್ ವರ್ಷ ಎರಡ್ ವರ್ಷ ಫ್ರೀಯಾರ ಇರ್ಬೇಕ ಅಂತ ಆದಣ ತಿಲ್ಯಗ ಏನ
ಪ್ರೀ ತಗೊಂಡು ಒಂದ ಏನ್ ಮಾಡ್ತಾನಾ ಪ್ರೀ ಆಮೇಲೆ ಇರಾಗತ್ತೆ
ಏನ್ ಮಾಡ್ತಾರ ನಾ ಕಾಲೇಜ್ ಮುಗಸಣ ಮದುವೆ ಮಾಡ್ಕೊಂಡು ಎಕಡ ಎಡ ಹೋಗಂಗಣ ಹೋಗಕ್ ನ ಅಷ್ಟ್ ಇವಾಗ ಬುಟ್ಟೇಗೆಶನ್ ಫ್ರೀಡಂ ಇರಲಣ್ಣ ಇವಾಗ ಇದಂಗ ರಾಮ್ ಒಂದಕ್ ಹೋದ್ರೆ ಯಾರ ಕೇಳಾರ ಲಾಸ್ಟ್ಲ ಎದರು ಕೇಳ್ಯಾರಲ್ಲ
ಬ
ಕೇಳ ಇರಲ್ಲ ಯಾವಾಗ ಕೇಳ ಅವಾಗ ಫ್ರೀಡಮ್ ಇರಲ್ಲಾನ
ಹಾ
ನಿಿಂದ ಹೆಂಗ ಗಣ ಮಾಡತೀನಿ
ಹ
ಏ
ಹ್ಮ್
ಹಲೋಣ ಹಲೋ